ಹಲೋ
ಆರಾಮಾ
ಏನ್ ಮಾಡ್ತಿದಯಾ
ನಾನ್ ಸದ್ಯಕ್ಕ ಏನು ಮಾಡ್ತೀರಾ ಕೂತಿದ್ದೇನ ನೀನು
ನಾನು ಸುಮ್ಮದ
ಆಯ್ತಟ ಕಫೆ
ಹ ಏನು ಆಗಿಲ್ಲ ನಿಂದು
ನನ್ನದು ಇನ್ನೂ ಇಲ್ಲ ನನ್ನ ಸ್ವಲ್ಪತ್ತು ಲೇಟು ಐದೂುವರೆ
ವರ ಎಲ್ಲಿ ಊರಲ್ಲ ಇದ್ಯಾಾ
ಹ್ಮ್
ಬೆಂಗಳೂರಿಗೆ ಬರೋದು
ನೋಡ್ಬೇಕ ಕುೂಕಣೆ ನೆಕ್ಸ್ಟ್ ಮಂತ್
ನಿಮ್ ಚಿಕ್ಕಿ ಯಾವಾಗ ಬರ್ತಾರ
ಚಿಕ್ಕಿ ಇನ್ನೂ ಹೋಗಿಲ್ಲ ಈ ವೀಕ್ ಹೋಗ್ಬೋದು
ಮತ್ತತ್ ಅವ್ರು ಬರೋದ ಇನ್ನು ಲೇಟೇನೋ
ಇಲ್ಲ ಇಲ್ಲ ಒನ್ ವೀಕ್ ಅಷ್ಟೆ ನೆಕ್ಸ್ಟ್ ಮಂತ್ ಅಷ್ಟಲ್ಲಿ ಬಂದ್ಬಿಡ್ತಾರೆ
ಹ್ಮ್ ಮತ್ ಅವ್ರ ಬಂದ್ಮೇನ್ ನೀವ್ರ್ತಿಯ
ಹಾ ಅದೇ ಸ್ವಲ್ಪ ಇಲ್ಲೂ ಕೆಲ್ಸ ಐತಿ ನಂದು ಡಾಕ್ಯುಮೆಂಟ್
ಹ್ಮ್ ಏಟಾಕ
ಅದೇ ಎಲ್ಲಾ ಆಧಾರ್ ಕಾರ್ಡು ಈತರದ್ದಲ್ಲ ಸರಿ ಮಾಡಸ್ಕೋಬೇಕು ನೇಮು
ಹ್ಮ್ ಹ್ಮ್
ಅದಕ್ಕೆ ಒಟ್ಟಿಗೆ ಮಾಡ್ಕೊಬರೋಣ ಅನ್ಟ್ಟು ಸುಮ್ಮಿದ್ದೀನಿ
ಅಂದ ನೀ ಕೊಳೆಯೋದಕ್ಕೆ ಹೋಗ್ಬೇಕಕ್ ಮಾಡ್ಸಕೆ
ನಿಲ್ಲ ಅನ್ನೋರು ತಾಲೂಕ್ ಆಫೀಸರು
ಹ್ಮ ಇವಾಗ ಹನ್ನೂರ್ ತಾಲೂಕ್ ಆಗೈತಲಾ
ಹಾ
ಹ್ಮ
ಅಲ್ಲೇ ಮಾಡಸ್ಕೊತಿದ್ದ ಹೋಗ್ಬೇಕಕ್ ನಾಳೆ ನಾಳೆ ನೋಡ್ಕ ಹೋಗ್ಬೇಕು ಮಳೆ ಬೇರೆ ಇಲ್ಲಿ
ಮಳೆ ಇಲ್ಲೂ ಮಳೆ ಬರಂಗ ಐತೆ ಹನಿ ಆಗ್ತು
ನ
ಮೋಡ ಮುಂಚ್ಕೊಂಡಯ್ತು
ನಮ್ದು ನಿನ್ನೆ ನೈಟಿಂದ ಬೀಳ್ತಾತಿಲ್ಲಿ
ಹ್ಮ್
ನೀ ತೋಗಿದ್ದೆಲ್ಲ ಏನಾಯ್ತು
ಏನು ಅಂತರ
ಹ್ಮ್ ಹಕ್ಕೆ
ಹಗೆ
ಹ್ಮ್ ಮತ್ತೆ ಬೇರೆ ಯಾವ್ದಾರ್ ಟ್ರೈ ಮಾಡ್ಕತವ
ಅಪ್ಲೈ ಮಾಡ್ತಾಇದೀನಿ
ಹ್ಮ್
ಅದೇ ನಮ್ಮ ಬಾವ ಮಾಡಿ ಹೇಳಿದಿದ್ದಾರೆ ಎಲ್ಲ ಮಾಡಿದೀನಿ ಅಂತ
ಮಾಡಿರೋದಾ ನಿಮ್ ಭಾವನೆ ಮಾಡಿರದ
ಅದೇ ಹೇಳಿದೀನಿ ಮೂರ್ನಾಕ್ ಜನಕ್ಕೆ ನೋಡ್ಬಿಟ್ಟ ಕೇಳ್ತೀನಿ ಅಂತ ಹೇಳಿದಿದ್ದಾರೆ ಅಂತಂದ್ರು
ಹಾ
ಪತ್ತಿಲ್ಲ
ನೀನ್ನ ನೀ ನಿಲ್ ಬರದು
ಈ ತನ್ ಬಂದ್ನಲ ಬಂದಿದ ಬಂದ್ನಲ
ನೆಕ್ಸ್ಟ್ ವೀಕ್ ಬಾ
ನೀನ ಬಾಯಕ್ಕೆ
ನೆಕ್ಸ್ಟ್ ವೀಕ್ ಬಾಮಾ
ಹ್ಮ ಇವಾಗತ್ತಗೆ ನೀನ್ವಾ ಬಾ
ಏನ್ ನಾನ್ ನಾನು ಅಲ್ಬಂದ್ ನಾನ ಏನ್ ಮಾಡ್ಲಿ ಬಾ
ನಾನ್ ಅಲ್ಲ ಬಂದ ಏನ್ ಬಂದಿ
ನೀನ್ ಬಾರೆ ಆಮೇಲೆ ಹೋಗದೆ
ನೀವು ಹೋಗ ಅಲ್ಲಿ ಬಂದ್ರ ನಂಗ ತಲೆ ಕೆಡತ್ ಸುಮ್ ಜಾಬ್ ಇಲ್ಲ ಅಲ್ಲಿತಾ ಬಿುಡು ಆಬಡು ಅಂತಾರ
ಮತ್ತೆ ಒಂದೇ ತಾರೀಕು ರಿಟರ್ನ್ ಆಗ್ಬಿಡವೆ
ಹ್ಮ್ ನೀನೇ ಬಾ ನೀನ್ ಬರ ಟ್ವೆಂಟಿ ನೈನ್ತ್ ತಾನೆ
ಹ್ಮ ಈಗ ಅಲ್ಲಿಗ್ ಬರ ನನ್ ಕೈಲ್ಲ ಆಗದ್ ಹೇಳು ಈಗ ಅಲ್ಲಿ ತನಕ ಬರಕ್ ಆಗಲ್ಲ
ನೋಡಿ ಇಲ್ಲೇ ಇರ್ಬೋದು ನಮ್ ಮನೆಗೆ ಬಾ ನಿಮ್ ಚಿಕ್ಕಿ ಮನೆಗೆ ಆಮೇಲೆ ಹೋಗುವ
ಹ ಯಾವ್ದಾವ್ದ ನಮ್ ಮನಲ್ ಕಲ್ಸಬಿಟ್ರಿ ಇನ್ಯಾಕ ಈಗೆಲ್ಲಾರು ಹೋದ್ರನೆ ಇಲ್ಲೆ ಈಗ ಒಂದ್ ವೀಕ್ ನಮ ಅಜ್ಜಿ ಮನೆಗ ಹೋಗಿದ್ ಕೇ ಬಯತಾರೆ ಓದಲ್ಲ ಮಾಡೋ ಸುತ್ತಾಡ್ತಾಳೆ ಅಂತಾ
ಹ್ಮ
ಇನ್ ಅಲ್ಬಂದ್ ಕುತ್ಕೊಂಡ್ರೆ ಅಷ್ಟೆ
ಇಲ್ಲೆ ಬಂದ್ ಕುತ್ಕೊಂಡ ಹೋದ ನಾನೇನ್ ಇಲ್ಲೆ ಏನ್ ಮಾಡ್ತೇವ ಸರಿ
ನೀನ್ ಏನ್ ಮಾಡಲ್ಲ ಇಲ್ಲಿ ಹೇಳದ ಅರ್ಥ ಮಾಡ್ಕೊಲ್ಲ ಬೈಯತಾರೆ
ಟ್ವೆಂಟಿ ಏಟ್ ಬಂದ್ರೆ ಏನ್ ಕೊಡ್ತಿಯಾ.
ನ ನೀನ್ ಬಾರೇ ನ್ ನಾನ ಏನೋ ಕೊಡ್ತೀನಿ ನಿಂಗ ಯಾಕೆ
ಹೋಗ ನಂಗೆ ಎಲ್ ಬರಕು ಇಷ್ಟ ಇಲ್ಲಾ
ನೀನ್ ಬಂದ್ರೆ ಬೇಕಾದ್ರೆ ಎಲ್ಲಾರ ಎಲ್ಲಾರೂ ಎಲ್ಲಾರ್ನು ಕರ್ಸ್ಕೊಣ ಇಲ್ಗೆ ಬತ್ತ
ಹಓ ಹ್ಮ
ನೋಡ್ ನಂದು, ನಿಂದು, ಅವಳದು ಎಲ್ಲಾ ಒಟ್ಟಗೆ ಸೆಲೆಬ್ರೇಟ್ ಮಾಡ್ಕೊಬಿಡಣ
ನೀವು ಮಾಡ್ಕಳಿ
ನನ್ ನನ್ ಕರಿತಿರೋದ್ ನಿನ್ನ
ಹ್ಮ್ ಟ್ರೆಸ್ಟ್ ಇ ನಂಗೆ
ಯಾವತ್ತ ಇರೋದು
ಏನು
ಏನೋ ಒಂದೆಲ್ಲ ಟೆಸ್ಟ
ಇಂಟ್ರೆಸ್ಟ್ ಇಲ್ಲ ಅಂದೆ
ಆಯ್ತು ಸರಿ ಟ್ವೆಂಟಿ ನೈನ್ಗೆ ಬಾ
ಅದೇ ನೀನ್ ಹೇಳಿದು ಟ್ವೆಂಟ ನೈತ ನೀನು ಬೆಂಗಳೂರಲ್ಲಿ ಇರ್ತಿಯಾ ಹ ಸರಿ ಆಯ್ತು ಬರ್ತೀನಿ ಅಂತ ಅಂದಿದ್ದದ್ದು ವಿಜಯನಗರ ಕೆ ಬರ್ತೀವಿ ಅಂತ ಅಂದಿದ್ದು ನೀನು ಇವಾಗ ಉಲ್ಟಾ ಹೊಡಿತಯಾ ಅಂತ ನಂಗಗೆ ಗೊತ್ತಿರ್ಲಿಲ್ಲ ಏಯ್ ಇದ್ದ ಡವು ಮಾಡಬೇಡ ಟ್ವೆಂಟಿ ನೈನ್ತ್ ಅಂದ್ರ ನಂಗ್ ನಿಜ್ವಾಗ್ಲೂ ನೆನ್ಪಾಯ್ತಾ
ಹ್ಮ್ ಈಗೆಲ್ ನಮ ಅವರು ಬರೋದೆೇ ನೆಕ್ಸ್ಟ್ ಮಂತ್ ಒಂದೇ ತಾರೀಕು ಅವರು
ಹ್ಮ ಅದಿಕ್ಕೆ ಇಲ್ಲಿ ಬಾ
ಇ ನಿಂಗ್ ಏನಾದ್ ಅರ್ಥಗಲ್ಲ ಸುಮ್ನೆನಿರು ಈ ಟಾಪಿಕೇ ಬೇಡಾ ಬಿಡು ನೀರು ಬರ್ಬೇಡ ನಾನು ಬರಲ್ಲ ಸುಮನೇ ಅಲ್ಲೇ ಇರು
ಬರಿ ಇದೆಯತ ನೋಡೇ
ಏನ್ ಸುಮ ಇರ ಇಲ್ಲೇ ಮನೆ ಪಕ್ಕ ಇದೆ ಬಸವೇಶ್ವರಾ
ಅದೇನು ಬಸವನ ಮೇಲೆ ಹಲೋ ಏನು ದೇವರ್ ಜ್ಞಾನ ಬಂದ್ಬಿಟ್ಟತಾ
ಇಲ್ಲ ಇಲ್ಲ ನಾವು ಅವಾಗಿಂದ ಹೋಗ್ತಿವಿ ಇಲ್ಲೇ ಮನೆ ಪಕ್ಕನೆ ಇರೋದು ಮನೇಲ್ಲ ಇದಿದ್ದ್ ಬೇಜಾರಾಗ್ತಲ್ಲ ಅದಕ್ಕೆ ಹೋದ ಆಮೇಲೆ ಇದು ಇದು ಗ್ರ್ಯಾಂಡ್ ಆಗ ತುಂಬಾ ವರ್ಷ ತುಂಬಾ ವರ್ಷಕ್ಕೆ ಮಾಡ್ತಿರೋ
ಹ್ಮ್
ಅದಕ್ಕೆ ನಾನು ಅಮ್ಮ ನನ್ನ ತಮ್ಮ
ಹ್ಮ
ಹೋಗಿದ್ದು ಬಂದು
ಹ್ಮ್
ಹ್ಮ್ ನಮ್ಮ ಮನೆ ಪಕ್ಕನ ಎರಡು ಇದೆ ಟೆಂಪಲು.
ಹಾ
ಅದೇ ಒಂದು ಬಸವೇಶ್ವರ್ ಅದು ಏನಾರ ಏನಾರ ಇದ್ರೆ ಕೊಂಡಾ ಮಾಡ್ತಾರೆ.
ಏನ ಯಾವದೋ ಹಬ್ಬ ಇಲ್ವಾ ಈಗ.
ಈಗೆ ಎಲ್ಲಾ ಮುಗೀತಲ್ಲ ಇನ್ನುಯವ್ ಹಬ್ಬ ಇರುತ್ತೆ
ಕೇಳಿದೆ ಇಲ್ಲಿ ಯಾವ್ದೋ ಭೂಮಿಕ ಅವ್ರ ಮನೆ ಹತ್ರ ಯಾವೋ ಹಬ್ಬ ನಡೀತಾನ
ಅಲ್ಲಿ ಬೆಂಗ್ಳೂರ ಅಲ್ಲಿ
ಹ್ಮ್
ಹ್ಮ್ ಅಲ್ಲಿ ಮಾಡ್ತಿರ್ತಾರೆ ಇಲ್ಲಿ ನಮ್ಮೂರಲ್ಲೆಲ್ಲ ಮುಗೀತು ಏನ್ ಹೇಳಡ ಅದ ಯಾವವುೋ ಏನುೋ ಹೇಳಡೋದ್ಲ ಅದೇನೋ ತುಪ್ಪದ ಆರ್ತಿ
ಹ ಅದನ್ನೇ ಹೇಳ್ತಿದ್ರು ಅವಳು ಮತ್ತ ಅವಳ ತಂಗಿ
ಹಾ
ನಿಮ ಅದ ಹೇಳದ್ಲಪ್ಪ ಪೂಜೆ ಮಾಡಿ ದೇವಸ್ಥಾನಕ್ಕ ಹೋಗಿ ನೈಟ್ ಏನೋ ನಾನ್ ವೆಜ್ ಮಾಡಿ
ಹಾ
ನಾರ್ಮಲ್ ಹಬ್ಬ ಊರಲ್ಲೆಲ್ಲ ಮಾಡ್ತು ಹ್ಮ್ ಊರೆಲ್ಲ ಹಬ್ಬ ಮಾಡ್ತಾರಲ್ಲ ಹಂಗೆ ಇಲ್ಲದ್ ಯಾವ್ದೋ ಹೇಳಿದ್ರ ಅವರು ಬನ್ಶಂಕರಿ ಹತ್ರ ಅಲ್ಲ ಅಲ್ಲಿ ಯಾವುದ
ಹಾ ಹಾ
ಹ್ಮ್ ನೀವಿ ಇಬ್ರು ರಿಲೇಟಿವ್ಸ್ ಅಂತಲ್ಲ ಅದೇ ಇನ್ಸ್ಟಿಟ್ಯೂಷನ್ ಬಂದ ಮೇಲೆ ಗೊತ್ತಾಗಿರದು
ಇಬ್ರು ಒಂದೇ ಊರು ನಾವವು ತೋಡ್ತಾರ ಇದೀವಿ ಅವರು ಅವ್ಳ ಊರಲ್ಲ ಇದಿದ್ದಾಳೆ
ಅದ್ನೇ ಹೇಳ್ತಿದ್ರು ಗೊತ್ತೇ ಇರ್ಲಿಲ್ಲ
ಹ್ಮ್
ಆಮೇಲ್ ಗೊತ್ತಾಯ್ತ್ು ಬಂದ್ಮೇಲೆ
ಏ ಈಗ ಕಣ ನಾವ್ ಕ್ಲೋಸ್ ಆಗಿರೋದು ಬದ್ ಅತ್ಕ್ಕೂ ಮುಂಚೆ ಒಬ್ಳು ಕಾವ್ಯ ಅನ್ಬಿಟ್ಟು ಬರ್ತಿದ್ಲು ಅವಳು ನಾನು ಕ್ಲೋಸ್ ಆಗಿದ್ದ ಅವಳು ರಿಲೇಷನ್ ದೊಡಪನ ಮಗಳು
ನಿಂಗ ಏನ್ ಎಲ್ಲಾ ರಿಲೇಟಿವ್ಸ್
ಅಲ್ಲಿ ಇರೋ ಅಲ್ಲಿ ಸಿಕ್ಕರೋಲ್ಲ ರಿ ಲೇಟವ್ಸೇ
ಹ್ಮ್
ಪವನ್ ಅನ್ಬಿಟ್ಟು ಬರ್ತಿದ ಅವನು ನಮ ದೊಡ್ಡಪ್ಪನಾ ಮಗ
ಹ್ಮ
ಈ ಕಾವ್ಯ ಒಬ್ಳು ಈ ಭೂಮಿಕ ಒಬ್ಬಳು
ಹ್ಮ್
ಇನ್ನೊಬ್ಳು ನೇತ್ರ ಅಂದು ಬಿಟ್ಟು ವರ್ಕ್ ಮಾಡಕ್ಕೆ ಬರ್ತಿಿದ್ಲು
ಹ್ಮ್
ಅವಳು ರಿಲೇಶನೇ
ಹ್ಮ್
ಅಲ್ಲಿಯ ಈಗೆಲ್ಲ ಯಾರು ಇಲ್ಲಿ ಇವಾಗ ನಾನು ಅವಳ ಭೂಮಿಕಾ ಇಬ್ರೆ
ಹ್ಮ್ ಬಿುಡು ಇವಾಗೇಏನ ಇಲ್ಲಿ ಲೈಬ್ರಗ್ ಹೋಗ್ತಾತಿನ್ಿ ನೆನ್ಂತಲ್ವ ಏನಿಲ್ಲ ಅಂತ
ನಾನ್ ಬರ ಗಂಟ ಅವನ ನ್ಸ್ಪಿರೇನ್ ಅಲ್ಲಿ ಏನ್ ಗೊತ್ತಾ ಒಬ್ಬ್ರೇ ಕೂತ್ಕ ಓದಕ್ ಆಗಲ್ಲ
ಹ್ಮ್ ಇನ್ಸ್ಟಿಟ್ಯೂಷನ್ ನೀ ಬಂದ್ಮೇಿ ಏನ್ ಇನ್ಸ್ಟಿಟ್ಯೂಷನ್ಗೆ ಹೋಗ್ತೀರಾ
ಹಾ ನಾವ ಬಂದ ಇನ್ಸ್ಟಿಟೂಷನ್ಗೆ ಹಯ್ತೀವಿ ಇಬ್ರೆ
ಹ್ಮ
ಇಬ್ರು ಇದ್ರರು ಆರಾಮಾಗಿ ಓದ್ಕೋಬೋದು
ಹ್ಮ್
ಒಬ್ರ ಆಗಲ್ಲ ಒಂದಿನ ಬನ್ನಿಲ್ಲ ಅಂದ್ರನೆ ಅಂದ್ರೆ ಆರ್ ಗಂಟೆ ಗಂಟೆ ಏಳು ಗಂಟೆ ಗಂಟೆ ಓದ್ಕೋತೀವಿ ಇಬ್ರುೂ ಇದ್ರೆ ಇ ಇಬರು ಇಬ್ರು ಒಬ್ರು ಹೋಗಿಲ್ಲಂದ ನಾಲ್ಕ್ ಗಂಟೆಗೆ ಎಸ್ಕೇ ಆಗಿರ್ತಿ
ನ ಸಂಂಗೆ
ಅಲ್ಲ ಅಕ್ಕ ಅಣ್ಣಂದಿರ್ ಬರ್ ಒ ಸ್ವಲ್ಪ ಮಾತಾಡ್ತಾರೆ ಮತ್ತೆ ಡಿಸ್ಕಷನ್ ಮಾಡ್ಕೋತೀವಿ
ಹ್ಮ
ಓದಿರದೆಲ್ಲ ಒಬ್ರ ಇದ್ರ ಸುಮ್ಮ್ ಕದ
ನೀ ವಾಯಸ್ ಕಟ್ಟಾಗತೆ
ಇವಾಗ
ಹ್ಮ ನಲ್ಲ ಕೇೇಳತ ಇದ್ದೀ
ಹ್ಮ್ ಅದೇ ಇಬ್ರುೂ ಇದ್ರೆ ಸರಿ ಒಬ್ಬ್ರೇ ಇತ್ತು ಹೋಗ್ಾಗಲ್ಲ
ಹದು ಜೊತೆರ್ ಬ ಹ್ಮ್ ವಿಂಟೆನ್ಸ್ ಪ್ರಷಲ್ಲ
ಇವತ್ತ
ಇವತ್ತೆಲ್ಲ ಬರ್ಡೇಗ್ ಏನ್ ಸ್ಪೆಷಲ್ ಎಲ್ಲೋಗ್ತಿದ್ದೀರಾ ಅಂತಂದೆ
ನಾಾನಾ ಇಲ್ ಮನೆ ಆಯ್ತು ತೋಟ ಸುತ್ತದಾಯ್ತು ಅದೇ ಸ್ಪೆಷಸಲ್ ಅಲ್ಲಿಗೆ ಹೋಗ್ತಿರೋದು
ಹ್ಮ್ ಇನ್ ಮತ್ತೆ ಮನದು ಪ್ರಪುಶ ಯಾವಾಗ
ಹಾ ಇನ್ನುೂ ಸ್ವಲ್ಪ ಪೆಂಡಿಂಗ್ ಐತೆ ಇನ್ನು ಸ್ವಲ್ಪ ಪೆಂಡಿಂಗ್ ಐತೆ ಅದ ದ ಆ ಕ್ಲಿಯರ್ ಆಗ್ಬೇಕು
ಹ್ಮ
ಅದ ಆದ್ಮೇಲೆ ಮೋಸ್ಟ್ಲಿ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ನಟ್ ಮಂತ್ ಎಂಡಿಂಗ್ ಇರ್ಬೋದು ನೆಕ್ಸ್ಟ್ ಮಂತ್ ಎಂಡಿಂಗ್ ನೆಕ್ಸ್ಟ್ ಜುಲೈ ಸ್ಟಾರ್ಟಿಂಗ್ ಇಲ್ಲ ಹ್ಮ್ ಏನ್ ಸಮಮಚರಾ
ಇನ್ೇನಿಲ್ಲ ನಿಗೆ ಟೀ ಕಾಫಿ
ಇಲ್ಲ ಮಾಡ್ಬೇಕು ಇನ್ನೊಂದು ಐದುವರೆಗೆ ಬಿಸ್ಕೆಟ್ ಇಲ್ಲ
ಹ ಬಿಸ್ಕೆಟ್ ಇಲ್ಲ ಅಂತ ಅದ್ ಮಾಡಿಲ್ವಾ
ನಾ ಬಿಸ್ಕೆಟ್ ಇದ್ರೆ ಅಷ್ಟೇ ಸಾಯಂಕಾಲ ಟೈಮ್ ಟೀ ಕುಡಿತೀನಿ ನನ್ ಕುಡಿಯಲ್ಲ
ಇಗ ಯಾವಾಗಿಂತ ನಾ ಮನೆ ಬಂದಾಗಲ್ಲ ನಾವವು ಮಳ ಕುಡತಿದವಿ ಅಲ್ಲ
ನಾರ್ಮಲ್ ಕುಡಿತಿದಿದ್ದ ಇಲ್ಲಿಗ್ ಬಂದ್ರ ಸ್ವಲ್ಪ ಎಲ್ಲಿ ನನ್ ತಮ್ಮ ಎಲ್ಲಂಗೆ ಕುಡಿತೀರಲ್ಲ ನೋಡಿ ನೋಡಿ ನ ಪ್ರಾಕ್ಟಿಸ್ ಆಗ್ಿಟ್ಟೈತೆ
ಹ್ಮ್ ಅಂದ
ಹ್ಮ್
ಹ್ಮ್
ಸರಿ ಆಯ್ತು ಮಾಡ್ತೀನಿ ನಾನ ಮೇಲೆ
ಹಾ ಸರಿ ಸರಿ ಆಯ್ತು ಬೈ್ ಹ